ಹಲೋ
ಹೇಳ್ರಿ ಕಟಾಯ್ತಲ್ ಪೋನ
ಕಟ್ ಆಯ್ತು ಟ್ಯಾಕ್ಟರ್ ಬಂದಂತಲ್ ನಾನ ಕಟ್ ಮಾಡಿದ್ದೆ
ಹೌದೌದು ಅದೇ ತಂತವರು ನೋಡ್ತ್ ಹೊಸದ ಡಾಕ್ಟ್ರೀ ತ ಅಂದ್ರ
ಯಾರ ರೀ
ಅದೇ ಹೇಳನಲ್ಲ ಮುಂಜೆಳೆ ಟ್ಯಾಕ್ಟರ್ ತಗಬಬೇಕಂತ
ಹ ಹಾ
ಅದೇ ತಂದ್ರ ಸರೋಜ ಗಾಡಿ
ಸರರ ಕಡೆ ಯಾರ ತೊಂದ್ರ
ಅದೇ ನಾವೇ ತಂದಿವವಿ ಹೊಸೋದು
ಎರಡು ಕೊಟ್ರಿ
ಏಳ್ ಲಕ್ಷ ಬಿತ್ತು
ಅಂದ್ರು ಅಲ್ರರಿ ಕರ್ಕೊಂಡ್ ಹೋಗಲಕ್ಕ
ಇಲ್ಲ ನಾನ್ ನನಗೆ ಒತ್ತರ ಹೇಳದನ್ ತಂದ್ಬಿಟ್ರೆ ಅವ್ರೆ ಹಾ ಅ ಬಾರಿ ಅಂದ್ರೆ ಹೊಸ ಮಾಡಲ್ಲದ್ರೀ ಗಾಡಿ
ಹಳಿ ಮಾಡಲ್ ಬರರ್ತವ್ರೀ ಗಾಡಿ ಪಿಕಪ್
ಏನ್ ಮಾಡ್ತರ ಓ ಹೊಸ ಮಾಡ ಬಂದ ಅವ ಯಾವ್ ಇದದು ಬಸ ಮತ್ತ ತೋಡನಲ್ಲ ಹ ಅದೇ ತರ ಅದೇ ತರ ಅದ ಮುಂದ ಬಾನಟದ ಅಲ್ಲ
ಯಾ ಕಲರ್ ಅದ್ರ ಗಾಡಿ ನೀಲಿ ಈ ಈಗ್ಲ ಗಾಡಿ ಚಲೋ ಇಲ್ರಿ ಮೊದ್ಲು ಗಾಡಿ ಬಾರಿ ಚಚಾರ ಹಾಕ್ಬ ಬಿಟ್ಟ್ರೀ ಅದು ಗಾಡಿ ಮಾಗ ಸಹ ಆದ್ರರಿ
ಸರ ಸಗಡೆ ಯ ಸಿಗ್ನೇಚರ್ ಸಲಕ ತೋತರನಾ
ಏ ತಗಲ್ರಿ ಮಂದಿ ಉುಷಾರದೆಲ್ಲ
ಮೊದಲ್ ತರ ಮಾಡ್ಬೇಕು ಮತ್ ಯಾ ಚೇಂಜ್ ಮಾಡಕತ್ತನಾವ
ರಡಿ ಅರ್ಣವ ಮಾಡಕ ಕುಂತ್ಬುಟ್ಟ ನೀಗ ಹೊಸ ಹೊಸ ಹೊಸ ಮಾಡಿ ಬುಡ
ಇಲ್ಲ ಮೊದಲ್ವೆ ಗಾಡಿದ್ವಲ್ಲಾ ಅವೇ ಮೊದಲ್ ತರಾನ ಈಗ ನ ಹಂಗೆ ಮಾಡ್ಬೇಕಲ್ಲ
ಏ ಮಾಡ ಏ ಏನದ ನನ್ ತಲ ಈಗ ಬಾಳ ಇಂಜನ್ ಬಾಳ ಸ್ಮೂತ್ ಕೊಡಕ್ ಉಂತಾನ
ಸ್ಮೂತ್ ಕಟರ್ ಪಿಕಪ್ ಅಲ್ಲ ಗಾಡಿಯಗ
ಹಾ
ಪಿಕಪ್ ಇರ್ಲ್ಲ ಸಲಕ್ ಹಂಗ ಆಗತ್ತ ಏನ್ ಮಾಡ್ತ
ನೋಡಿ ಎಷ್ಟ ಇರಾನ ಈ ಗಾಡಿಗಳು ತಂದಾರ ನ ಗಾಡಿ ತಂದಿರ ದುಡಸ್ಬೇಕಲ್ಲ ಅಷ್ಟ ತ್ತ
ಊರಾಗ ಏನ ಕ್ಯಾಶ್ ಕೊಡ್ತನ್ಪಾ
ಮತ್ತ್ ನೀವ್ ದುಡಸ್ಬೇಕಲ್ರೀ ಆಟ ಏಳ ಲಕ್ಷ ತಲ್ಸ್ಬೇಕಲ್ಲ
ಮನಾಟ ರೊಕ್ಕಬುಡ್ಣ ಏನು ಬರೆ ಮಾರ ಪಡೋದ ಅ ಕಡೆ ದುಡ್ಲಿಕ್ಕೆ
ಏ ಲಾಸ್ ಎಲ್ಲ ಒಂದು ಎರಡು ಮೂರು ಲಕ್ಷ್
ಹ ಲಾಸೆ ಬತ ಆರಾಮ ನಮಗ ಮಂದಿ ಗಳಿಯಕ ಆಯ್ತು ಅದಕಾಯ್ತು ಯಡ ಹ್ಮ ಅವದಕ್ಕೆಲ್ಲ ಹಯ್ಬಡ್ತವಿಡೆ ತಗೊಂಡು ಏನ್ ಮಾಡತ
ಹೌದ ಒಂದ್ರನ ಲಾಭ ಆದ್ರಿ ಯಸ್ ಕುುಂಟವು ಗಳ ದಂಡ ದಿನ ಬಾಳ ಲಾಭ ಆದ್
ಹ್ಮ್ ಬೆಂಕಕ್ರ ಹೊಡಿತೀರಿ
ನಾವ್ ಇಳೋರ್ ಹತ್ತೀರರಿ
ಆರ್ನರು ನಡದಿಲ್ಲ
ಎಲ್ರರಿ ಏಳ್ನೂರ್ ನೋಡದ ಡೀಸೆಲ್ ಹೆಚ್ಚದ ಅಲ್ಲ ಅ್ ಏಳ್ನೂರ್ ನೋಡದೆ
ಹೌದೌದೌದು
ಏಳ್ನೂರ ಬಾಳ ಬೆಸ್ಟ್ ರೀ
ಹಾ
ಎರಡ್ ಎಕರೆ ಒಳ ಒ ಎರಡ ್ರ ಒಳ ಹದ ಹಿನಾ ನೂರ ಐ ಐನೂರು ರೂಪಾಯ ಡೀಸಲ್ದ ಸಾವಿ ರೂಪಾಯಿ ಉಳಐತ್ರಿ
ಓ ಅಂದ್ರ ಐನೂರು ರೂಪಾಯ ಏಟೋತ್ತು ಡಿಜಲ್
ನಮ್ ಗಾಡಿಯ ಒಂದ್ ಐದ್ನೂರು ಕೂಡಿ ಜಲ ಹತಾರೆ ಎರಡ್ ಎಕರೆ ಹುಡು
ಮತ್ತ ಇದು ಬ್ಯಾಸಿ ಎಷ್ಟಗರ ಹೊಡದ್ರೀ ಟೋಟಲ್
ಹೊಓಡದವ್ರೀ ಮನಾರ್ ೋಡದ್ರರು ಉದ್ರ ಬಿದ್ದ ಕೇಳಿದ್ರ ಯಾರಾರ್ ಕೊಡಲ್ಲ ಯಾರ ಹ ಬೋ ಒ ಹ ಸಾವಿ ರೂಪಿ ಇದ್ಬೇಕ್ರ ಅವ್ರರೂ ರೂಪಾಯಲ್ಲ
ಹ ಹ್ಮ ಅಂದ್ರೆ ಗಾಡಿ ದುಡಿ ಬುಕ್ ಅಂದ್ರೆ ಅವಾಗ್ಯ ದುಡಿ ಬುಕ್ ನೋಡ್ರ
ಅವಗ್ಯಾರ ಅವ ಅವೋಗ್ಲಾರೈತ್ರಿ ಅವಾಗ ಹುಡ್ಬ್ರೀ ಗಾಡಿ
ಹೌದೌದು್ ನಾನ್ ಇ ವರ್ಷ ಅದೇ ಮಾಡ್ಬೇಕಕತ್ ಮಾಡೇ ನೀ ತಲಿಕಾಟ
ಅದೇ ಅದೇ ಬರ್ದಲ್ರಿ ಟ್ಯಾಕ್ಟ್ರ ನೀವು
ಟ್ಯಾಕ್ಟರ್ ಪರಲ ಅದೇ ಪಲೆ ಕಯ್ತನ ಸೊಖಾವಸ ಯಾಕಂದ್ರೆ ಒಬ್ಬರು ಬ ಬಿಟ್ಟ ಒಬ್ಬರು ಬ ಬಿಟ್ಟ ಒಬ್ಬರು ಬಿಟ್ಟ ಹೊಡದ್ರ ಅಲ್ಲಿಯ ಮುಗತಲ್ಲ ರೊಕ್ಕ
ಕಖರರ್ ಗಾಡಿ ಹಗ್ಲ ರಾತ್ರಿ ಹೊಓಡದ್ರ ನಡತ್ ನೋಡ್ರಿ
ಗಾಡಿ ಕಂಡೀಷನ್ಟ ಆಗಲ್ಲ ರಾತ್ರಿ ಓಡದಾರ
ಕಂಡೀಷನ್ ತಗಬಾರ್ದೈತ್ರಿ ನೀವ್ ಸರ ಮೆಸ್ಸಿ ತಗೋದಿತ್ ನೀ್ ಗಾಡಿ
ಸರಾಜಗಾಡಿ ತಂದ್ರವರು ಯಾಕೆ ಚೆಂದ ಅದಂತವರು
ಮೆಸಿ ತೊಂಡ್ರ ನಿಮಗೂ ಬಾಳ ಬ ಡೀಿಸೆಲ್ ಕಡಿಮೆ ಕುಡತಿತ್ತು
ಹೌದೌದು ಇದನ್ನ ಸರಜ ಕಡಿಮು ಮೈಲಜನ್ ಕೊಡತಂತ ಇದ ಮೈ ಮೈಲೇಜನ್ ಕೊಡತಂತ ಇದಾನ
ಪಡಲ್ಲ
ಕೊಡತ್ರಿ ಹೆಂಗ್ ಕೊಡಲ್ಲ
ಮೈಸ ಹಿಂದೇ ರೀ ನೀ ಏನ್ ಹೇಳಿದ್
ಮೆಸಿ ಮತ್ತತ್ ನೀವಂದಿ್ರ ಅಲ್ರಿ ಕೊಡಲ್ಲ ಅಂತ
ಮೆಸ್ಸಿ ಎವರೇಜ್ ಕೊಡತ್ರಿ
ಹ ಬಸಿ ಗಾಡಿಿನ ಾವವರೇಜ ಕೊೋ ಅಂತ ಹೇಳಿ ಮುಂಚೆೇಳಿ
ಏ ಮೆಸ್ಸಿ ಕೊಡದ್ದ ಅಂತ ಹೇಳೇನ್ರಿ ನಾನು
ಕಳ್ಳಾರ ಸಲಕ ನಾವವು ಸರಾಜಗಡೆ ತಿಂದಿವವ್ರಿ ನಾವು
ಮೆಸ್ಸಿ ಕೊಡ್ತ್ರಿ ಮೆಸ್ಸಿ ಗಾಡಿ ಒಂದ್ ನಂಬರ್ ಗಾಡಿ ಇರ್ದೆ ಮಂದಿಗ ಮೊದ್ಲು ಸರೋಜ್ ತೊಲಕ ಕುತ್ರಿೀ ಎಲ್ಲಾ ಸರೋಜ್ ಬಟ್ಟಿ ಈ ಮೆಸಿ ನಿಲ್ಸದ್ರ ನಾವ್ ಮೂರಂತರಿ
ಸರಜನ ಬಾಳವ ನಮ್ಮೂರಾಗ
ಹ ಎಲ್ರರಿ ಈಗ ಮೆಸ್ಗ್ಯಾವ್ರಿ ಸರೋಜ್ ಯಾರು ತಗ ಮೂವತ್ತೈದರ ಆದ್ರೆ ಅದು ಮೂವತ್ತೈದು ಅಶ್ವಶಕ್ತಿ ಇರ್ತ್ರಿ ಅದ್ರೊಳಗೆ ಏನ್ ನಡದೇ ಅಲ್ರರಿ ಗಾಡಿ
ಹೌದ ಇದು ಟೋಫರೋನಾ ಅ ಯಾವದ ಭೂಮಿ ಪುತ್ರ
ಭೂಮಿಪುತ್ರ ನಲ್ವತ್ತೈದು ದಶ ವರ್ಷ ಸಿಗ್ತದ್ರ ಅದ ಹ ಗಾಡಿ ಒಂದ ಬರ್ರಿ ಕೆಲ್ಸ
ಹ್ಮ್ ಹ್ಮ್ ಹ ವಟರ್ ಸ್ಮೂತ್ ಕಾರ್ವಾದಂಗ
ಕಾರ್ ಹೋದಂಗ ಹೋಲ್ ಕಾರ್ ಎಲ್ಲಿಂಟು ಓತ್ರಿ ಕಾರ್ ಹೋದಂಗ
ಎಲ್ಲಂಟಿಗಾಡೆ
ಸೇ್ ಕಾರರೋದಂಗತ್ರು
ಯಾವ್ದ ಎಲೆಕ್ಟ್ರಿಕಟ್ ನೋಡಿಿದಲ್ಲ
ಹಸ್ರ್ ಕಲರ್ ಬರ್ತಲ್ರಿ
ಓಹ ಹಸರು ಕಳ ಯಾವದ ಎಲ್ಲಿಂಟ ಅದಾರ
ಹ್ಮ ಅದು ಕಾರ್ ಹೋದಂಗೆ ಓತ್ತರಿ ಗಾಡಿ
ಕಬ್ಬು ಉಳಿತಾರೋಡವ ಜಾಂಡಿರ ಮತ್ತೆ
ಮತ್ತ ಅವು ಇದ್ರೀ ಅಸರ್ ಕರರ್ ಬರಲ್ರಿ ನೀಮ್ ಅವ್ರ ಇವ್ರ ಬಲ್ಯ ಅದ ಶಂಕರಾನ ಬಲ್ ಅದ ಜಯ ಶಕ್ತೋಣ
ಹ ಹಾ
ಹ್ಮ ಆ ಗಾಡಿ ಸೇಮ್ ಕಾರ್ ಹಓದಂಗ ಹತನವು
ಅದು ಅಲ್ಲ ನ ಅದ ಜಾಂಡೀರ
ಅದೇ ಎಲ್ಲೆಂಟಿ ಅಂತಾರ ಜಾಂಡಿರು ಎಲ್ಲೆಂಟಿ ಎರಡು
ಹೌದಾ ನ ಬೇರೆ ಬೇರೆ ಅಂತ ಮಾಡಿದ್ದೇ ನಾನು
ಬಾರಿ ಗಾಡಿ ನೋಡ್ರ
ಹೌದೌದು ಅದಕ್ಕೆ ಆನಾಮ ನೋಡಿದಾರ ಎಣ್ಣೆ ಆಯ್ತು ಅದಾಯ್ತು
ಗಾಳ ಸೇಮ್ ಕಾರ್ ನಡ್ಸಿದಂಗಟ್ರದು
ನಡ್ಸಿರನ್ನು
ಚ ನಾಗರ್
ಹ್ಮ್ ಹ್ಮ್ ಎಷ್ಟು ಮೂದ ಅಕ್ಕ
ಹ್ಯಾಟರ ಒಂದು ಐವತ್ತು ಸಾವಿ ರೂಪಾಯಿ ಹೆಚ್ಚಿಗೆ ಅದ ರ ಗಾಡಿಗೆ
ಎಷ್ಟ ಒಂದ್ ಹತ್ತು ಲಕ್ಷ
ಎಲ್ರಿ ಅದ ಗಾಡಿ ನಲ್ವತ್ತದ್ಷಸಿಗ್ತದ ಎಂಟ ಲಕ್ಷ ಆದದ್ರಿ ಎಲ್ರಿ ಎಂಟ ಲಕ್ಷ ಆದದ್ರಿ
ಹಾ ಮತ್ತೆ
ಹ್ಮ ಐವತ್ತಷ್ಟು ಶಕ್ತಿದ್ದ ಹತ್ತು ಲಕ್ಷ ಅದ್ರ
ಹೌದಾ ಒಟ್ಟ ಹೆಚ್ ಪಿ ಮೇಲೆ ಹತಾವನ
ಹಾ ರೀ ಅದೇ ಅ ಶುಚಾಗಿ ಅಂದ್ರೆ ಗಾಡಿ ಅವೇ ಬಾರಿ ರೀ ತೊಗೋಲಕ್ ಅಂದ್ರೆ ಗಾಡಿ ಕಾರ್ ನಡೆಸಿದಂಗೀ ಅಂದ್ರೆ ಡೀಜೆಲ್ ಜಗ ಕುಡಿತಾರರು
ಹ ಡೀಸೆಲ್ ಕೂಡ ಇತ್ತದಾರ ಮತ್ತೆ ಆಗ್ತಬೇಕು ಗಾಡಿ ವೇಸ್ಟ್ ಅಲ್ಲ
ಹಾ ಅದ ಯಾಕೆ ಗಾಡಿ ಮಂದಿ ಜಾಸ್ತಿ ಮೆಸೀನ್ ತೋತರಿ ಗಾಡಿ
ಹ ನಮ್ ದೋಸ್ತ್ ಬಿ ಎಮ್ ಡಬ್ಲ್ಯ ತೊಳೋಣ ಅದ ಏಟ ಏಟ ಕೊಡತ ಅಂತ ಅೆ ಆತ್ತ ನನ್ನ ಹ ಇ ಎಸೆ ಮಾಡಾರ
ಹಾ ಹಾ ಹಾ
ಮೈಲೇಜ್ ಹನ್ನೆರಡು ಕೊಡತ ಅಂತ
ಮತ್ತತ್ ಗೈಡಿ ಹೆಂಗ ಅದದದು ಗೈಡಿ ಮೇಾಗತ್ತ ಡಿಪೆಂಡ್ ಬಿ ಎಮ್ ಡಬ್ಲ್ಯಅ ಆ ಗತ್ತ ಬೇರೆ ಬಂಡ ಬಿ
ಅಷ್ಟೇ ಕಡಿಮತಾವವ ಅಷ್ಟೇ ಕಡಿಮ ಮತ ಒಂದೆಾವ
ಏನ್ರೀ ಗಾಡಿ ದೊಡ್ಡ ಗಾಡಿ ರೀ ಅದ ಎಷ್ಟು ನೂರ ಐವತ್ತು ಅಶ್ವಶಕ್ತಿದ ಇರ್ತರಿ ಅದು
ಅದಾ ಹ್ಮ್ ಅಂದ್ರ ಎಷ್ಟು ಬಳ್ತವೆ ಕಾರಿಗೆ
ಆ ಗಾಡಿ ಬಳತ್ರಿ ಒಂದ್ ಕೋಟಿ ಒಂದ್ ಕೋಟಿ ಮ್ಯಾಗ ಆದ್ದ್
ಅ ಸಮೀರ ತೋಣಾನನ ಕಾರ
ಹೌದು ಸ್ಯಾಮಸಂಗ್ ಇರ್ ರೀ
ಹಾ
ಸ್ಯಾಮ್ಸಂಗ್ರ್ ತಗೊಂಡಿಲ್ರಿ ಅವ್ನ್ ಬಲ್ಲಿ ಅದ್ ಇದಾದ್ರ ಮಹೇಂದ್ರ ಎಕ್ಸ್ ಹ ಸೆವೆನ್ ಡಬಲ್ ಅದ ರೀ
ಇಲ್ಲ ಮತ್ತೆ ಯಾವ್ದೋ ಒಂದ್ ಇದ್ದ್ಬಟ್ಟನಲ್ಲ ವಿಡಿಯೋ
ಅದ್ ಬಿಟ್ಟನ್ರಿ ವಿಡಿಯೋ ಅದ್ ಇನ್ನ ತೊಗೊಂಡಿಲ್ರಿ. ಇನ್ನ ಬುಕ್ ಮಾಡಕೊಂತಾರ ಅದ ಹೋ ಎಷ್ಟ್ ಎಮ್ಮ್ ನಾಕ್ನೂರ -ನಾಕ್ನೂರ ಯ್ಯದ್ರೀ ಗಾಡಿ ಅದು ಶೇಸ್ಯಾಮ ಅವರ್ ಕಿನದೊಡ್ಡ್ದ ಗಾಡಿ ನೋಡ್ರಿ ಅದು.
ಓಹ, ಅದ ಅಂದ್ರೆ ಹಿಂದಕ್ ಹೋತದಿಲ್ಲ ಅದ ಮ್ಯಾಲಿಂದ.
ಹಾ, ರಿ ರೋಪ್ತೇಗಿದ್ದರಿ ಮಾಗ.
ಹೌದೌದು.
ನೀವನ್ನೆನ್ ತೊಬಬೇಕಕ್ಂತ ಅದೆನ್ರಂತದು.
ಹ, ನಾವು ಪಾರ್ಸೆನಲ್ ತೋಗಬೇಕ್ರೀ ತೋಗಂಡ್ರ.
ಶ್ರವಣ ಬ ಬ್ರೋಬಲಿ ಬಾರಿ ಆದ ನೋಡ್ರಿ ಫಾರ್ಚುನರ್.,
ಆ ಮಾಡಿಫೈ ಮಾಡ್ಸರ್ ತೊಗಂಡೋದು ಏಳ ಲಕ್ಷ ಕೊಟ್ಟ. ಬ್ಲಾಕ್ ಕಲರ್ ಮಾಡಸನ. ಬ್ಲಾಕ್ ಒಳಗೆ ಬೇರೆ
ಹ ಮ್ಯಾಟ್ ಬ್ಲಾಕ್ ಮಾಡ್ಸರೀ. ಅಂದ್ರೆ ಗಾಡಿ ಬಾರಿ ಕಾಣತ್ತದರಿ ಅದು.
ಹೌಲ್ಲ ಗಾಡಿ ಬಿ, ಎಮ್, ಡಬ್ಲ್ಯೂಇದು ಮತ್ತ ಇನ್ನೊಂದ ಯಾವ್ದು ಆಡಿಕಾರ
ಮರ್ಸಿಡಸ್ ಬ್ಯೇನ್ಸ ಅದ್ರೀ ಬ್ಯೇನ್ಸ್ ರೀ ಅದನ್ನು ಒಂದು ಕೋಟಿ ಸನಾಕಬರುತ್ತೆ.
ಅಷ್ಟೆಂಗ ಉಳಿಸಾರ್ ರಕ್ಕೋ ಅವರು.
ಅವನ್ ಬಲ್ಲಿ ಅವ್ನ್ ಬಲ್ಲಿ ಗಾಡಿ ಬಾರಿ ಆವ್ರಿ.
ಇಲ್ಲ ಅದ ಅದು ಹೆಂಗ ಗಳೀಷ್ನ್ಯಾನ ರೊಕ್ಕ.
ಅದು ಅವ್ರದ್ದ ಬಿಸಿನಸ್ ಮೈಂಡ್ ಆದ ಆದರಿ ಅಲ್ಲಿಂದ.
ಅದೇನೋಡಪಾ ಬಿಸ್ನನೆಸ್ ಮಾಡಿ ಏನಾದ್ರು ಮಾಡ್ಬೋದು ಹೌದಲ್ಲ.
ಹಾ, ಮಾಡದ್ರ ಪ್ಯೂವರ್ ಬಿಸ್ನೆಸ್ ಮೈಂಡ್ ಆದ್ ಅವ್ರ
ಬಿಸ್ನೆಸ್ ಇಕ್ ಏನ ನೌಕರಿ ಮಾಡ್ತ ಅಂದ್ರೆ ಏನ್ ಅದರವ್ಯಾಲೂವ ತಗೋಕ್ ಆಗಲ್ಲ. ಅದು-
ಫಾರ್ಚುನರ್ ಗ
ಹಾ, ಮತ್ತ ಬಿಸ್ನೆಸ್ ಇತ್ತಬ ಟಾಪ್ ಇರ್ತಾನ ಯಾವ್ದ
ಅದೇ ಅವನ್ ಸ್ಕೂಲ್ ನಲ್ಲಿ ಜಿರೊಇದ್ನ ಅಂತ ಇಲ್ಲಿ ಅವ್ನ್ ಸಲಾಂ ಒಡ್ಯಂಗಯ್ರ ಎಲ್ಲಾರೂ. ಒಂದ್
ಹ್ಮದ ಡ್ರಾಪ್ ಔಟ ಅಂತಾವ
ಹಾ ಮತ್ ನೋಡ ಅಂತ
ಹ ಎಂತ ಇಂಜಿನಿಯರ್ ಸತಕಬುಟ್ಟು ಬಂದ ಇ ಶಿಫ್ಟ ಆಗಾನವ.
ಇಂಜಿನಿಯರಿಂಗ್ ಡ್ರಾಪ್ ಔಟ್ ಆದ್ರೆ ಈಗ ಇಂಜಿನಿನೇರ ಏನ್ ಮಾಡ್ಬೇಕು ಅವನ್ ಮುಂದೆ.
ಅವಾವನೇ ಕೆಲ್ಸಕ್ಕೆ ತೋದ ಇಂಜಿನಿಯರಿ ಸಾ ಹ ಮತ್ತ ನಾರ ಹತರ
ಹಾ, ಇನ್ನ ಅವ್ರ ಹಂಗ ಬೆಳಿಬೇಕ್ ಬೆಳೆಂಗ ಇತ್ತಂದ್ರ.
ಈಗ ನಮ್ ಕಡೆ ಬೆಳೆಲ್ಲ ನ್ ಕ
ಹ ಬಳಸಲ್ರಿ ನಮ್ಕಡೆ. ಸರಿ ಒಂದ್ ಫೋನ್ ಬಂಟದ ಆಮೇ ಫೋನ್ ಹಚ್ಚಂದ್ರಿ.
ಸಾರ್